ಹಾ ನಮಸ್ತೆ ನಿಮ ಹೆಸ್ರು
ನಮ್ಮ ಹೆಸರು ಶ್ರೇಯಾ ಅಂತ ಹೇಳಿ ನಿಮ್ಮ್ ಹೆಸರು
ನಮಸ್ತೆ ಪ್ರತಿಭಾ ಅಂತ ಯಾವರು ನಿಮದುು
ಬಿಜಾಪುರ್ ನಿಮ್ದ
ನಮ್ಮ ಬಾಗಲ್ಕೋಟೆ
ಹೌದಾ ಅಂದ್ರೆ ನೀವು ಆ ನಾಮ್ಸಡ್ ಉತ್ತರ ಕರ್ನಾಟಕದವ್ರೆ
ಏನು ಓದಕತ್ತೀರಿ
ಹಾ ನಾ ಉದಾತನ್ರಿ ನೀವ ಏನ್ ಮಾಡತೀರಿ
ನಾ ಭಿ ಓದಾಯ್ತೇವ್ರೀ
ತರಿ
ಎಂಜಿನಿಯರ್ ತೊಂದೆ ನೋಡ್ರಿ ನೀವ್ರರಿ
ನಾನು ಇಂಜಿನಿಯರಿಂಗ್ಗೆ ಇಂಜಿನಿಯರಿಂಗ್ಲ್ಲ ಯಾವ ಬ್ರಾಂಚ್ ತೊಗೊಂಡಿರಿ
ನಮ್ದು ತ್ರಿಬಲಿ ಶ್ರೀಮ ರೀ ನಿಮ್ದು
ನಂದು ಐ ಎಸ್ ಎಸ್ ಟೀಮ ರೀ
ಹೌದ್ರಿ
ಊಟ ಐತ್ರಿ ಹಾ ಹಾಗೇದ್ರಿ ಏನ್ ಊಟ ಮಾಡಿದ್ರಿ
ನಾವೇನ್ರೀ ಅದೇ ಅನ್ನ ಸಾಂಬಾರ ಕೊಡ್ತಾರೀ ಈ ಕಡೆ ನಾವ್ ಬೆಂಗ್ಳೂರ್ನಾಗ ಇರ್ತೀವಿ
ಹ್ಮ್ ಹ್ಮ್ ಹ್ಮ್ ಹಾಸ್ಟೆಲ್ ಆಗದೀರೇನ್ರಿ
ಏನ್ರೀ
ಇಲ್ಲಪ್ಪಾ ನಾನು ಹಾಸ್ಟೆಲಗ ಅದೇನ್ ಆತ್ರನ ಇಲ್ಲೇ ಬಿಜಾಪುರ್ ಅದೇನಲ್ಲಾ ನಮ್ಮ್ ಕಡೆ ಊಟನ ಕೊಡ್ತಾರ
ಹ್ಮ ರೇ ನ ಹಾಗತ್ರು ಬರಿ ಅನ್ನ ಸಂಂಬಾರ ಕೊಡ್ತಾ ಇರ್ತನ್ ತಿಂಧಿ ಬ್ಯಾಸ್ರ ಆಗತ್
ಸನ್ನ ಸಾಂಬಾರಾರ್ ಬಿಟ್ಟ ಮತ್ತೊಂದು ಏನ್ ಮಾಡಂಗಿಲ್ಲ ಅನ್ ನಿಮ್ಗ್ ಊಟ ಗೊತ್ತ
ಏನು ಮಾಡಲ್ರಿ ಅದು ಯಾವಾಗ್ರವಮ್ಮಿ ಪನ್ನೀರ್ ಕೊಡ್ತಾರೀ ಅಷ್ಟ ಸರಿ ನಾವು ಮಾಂಸಾರಿ ತಿನ್ನಂಗಿಲ್ಲ ಏನಿಲ್ಲ ರೀ
ಈಗ ಊಟ ಒಂದ್ರರು ಬಾಳ್ ಕಷ್ಟ ಆತದ್ರಿಪಾ ಈ ಕಡೆ ಇದಂತ ಕಡೆ ಹೋಗೋದು ಊಟ ಬಾಳ್ ತತ್ರಾ ಆತದ ನಿಮಗ ಮತ್ತೆ ಈ ಕಡೆಲ್ಲ ರೊಟ್ಟಿ ಪಲ್ಯ ದಿನ ಚಪಾತ ತಿನ್ನೋದು
ಹಾ ರೀ ಯಾವಾಗ ರೀ ಅವಾವಾಗೋಳ ಬಂದಾಗ ಏನು ಯಾವಾಗ ಅವಾಗ ಹೋಗಿದಾಗ ಏನಾರ ತೊಗೊಂಡ್ ಬಂದ್ ಕೊಡ್ತಾರೀ
ಹ್ಮ
ತಿನ್ನಾಕ ಅವನ್ ರೊಟ್ಟಿ ಅಂದ್ ಮಾಡ್ಕೊ ಬಂದಿರ್ತಾರೆ ಕಟಕ್ ರೊಟ್ಟಿ ಚಟ್ನಿ ಏನಾರ ಅವನ ತಿನ್ನೋದ್ರೆ ಕಲಸ್ಕೊಂಡು
ಎಷ್ಟ ದಿನದು ಹೊಟ್ಟಿತ್ ಕೆಡತಿದ್ರಿಪಾ ಬಾಳ್ ಕಟ್ಟಟ್ಟಿ ತಿಂದ್ರ
ಹ್ಮ ಹೌದ್ರಿ ಕೇಳ್ತದ್ರಿ
ಮತ್ತೇಏನ್ ಮಾಡಿದ್ರಿ ಏನ್ ಕಾಟ ತಿನ್ನೋದಂದ್ರೆ ಹೊಟ್ಟಿ ಕೆಡತದ ಅಂದ್ರೆ ಇ ಊಟ ಅಡ್ಜಸ್ಟ್ ಆ ಬರ
ಹೌದ್ರಿ ಸಾಕಾಗೇತ್ರಿ ಏನ್ ಮಾಡೋದ್ರಿ ಹೆಂಗ ಮತ್ ಓದಕತಿ ಅಂದ್ಮೇಲೆ ಇರ್ಬೇಕಲ್ರರಿ ಅಡ್ಜಸ್ಟ್ ಮಾಡ್ಕೊಂಡ್
ಹ ಅದು ಕರಿ ಬಿಡ್ರಿಪ್ಪಾ ಈ ಊರಿಗಂದ ಬಂದಿಲ್ಲನ್ರರಿ ಈಗ
ಏ್ ಇಲ್ ನೋಡ್ರಿ ಒಮ್ಮೆ ಸೆಮ್ಮ್ ಮುಗಸ್ಕೊಂಡ್ ಹೋಗ್ಬೇಕ್ರಿ
ಸುಟ್ಟಿ ಕೊಟ್ಟಲ್ರಿ ಯಾವಾಗ ಕೊಡ್ತಾರ ಸುಟ್ಟಿ ಎಷ್ಟ
ಒಂದೊಂದ್ ಎರಡ್ ಎರಡ್ ದಿನ ಕೊಡ್ತಾರೀ ಅಷ್ಟೇ ರೀ
ಹಾ ಹಾ ಹಾ ಸುಟ್ಟಿ ಹಾಕೊಂಡ್ ಹೋಗಿಲ್ಲ ಅನ್ ನೀ ಊರಿಗೆ ರೀ
ನಾವ ಊರಿಗೆ ಹೋಗಿಲ್ರಿ
ಏಂದ್ರೆ ಬಾಳ ಎಷ್ಟ ಈಗ ಸುಟ್ಟಿ ಕೊಟ್ಟಾಗಂದ್ರೂ ಈಗ ಸೇಮ್ ಮುಗುದ್ಮೇಲೆ ಒಮ್ಮೆ ಊರಿಗ್ ಹೋಗ್ತಿರೇನ್ರಿ ನೀವು
ಹುರಿ ಒಮ್ಮೆ ಆರು ತಿಂಗಳಗರೇ ಏಳ್ ತಿಂಗಳಗರೇ ಒಮ್ಮ್ ಹೋಗ್ತೀವ್ರಿ ಊರಿಗೆ
ಅಂದ್ರೆ ಬಿಡರಿಫಾ ನೀವು ಗಟ್ಟಿ ಆದ್ರೆ ಆರು ತಿಂಗಳು ಏಳ್ ತಿಂಗಳು ಮನೆಗ್ ಹೋಗ್ತಿರ್ರ ಮೊದಲ್ ಹಾಸ್ಟೆಲ್ ದಾಗ್ ಇದರಿ ಬೇನ ಏನ್ ಮನ್ಯಾಗಿದ್ರ ಮೊದಲು
ನಾನ ರೀ ಏನ್ ಏನ್ ಮಾಡಕ್ ಆಗಲ್ ದೂರ ಒಂದ ಆಗತ್ರಿ ಮತ್ ಎಡ ಎಡು ದಿನ ಸುಟ್ಟಿ ಸುಟಿ ಇದ್ದಾಗ ಹೋಗದ ಹೋಗಕ ಒಂದಿನ ಬರಕ್ ಒಂದಿನ ಅಲ್ಲೇ ಹೋಗ್ಬಡ್ತದ ರೀ ನಮ್ದ
ಹಾ ಅದು ಕರಿ ಬಿಡ್ರಿ ಸೂಟಿ ಹಾಕೊಂಡ್ ಹೋದ್ರು ತಾ ಮತ್ ಅಟೆಂಡೆನ್ಸ್ ಇಲ್ಲ ಅದು ಇಲ್ಲ ಅಂತ ಕಾಡುತ್ತಾರೆ. ಹೌದಾ
ಹಾ ರಿ
ಅ ಅಂದ್ರೆ ನಾನು ಬಿಜಾಪುರ ಹಾಸ್ಟೆಲ್ದಾಗ ಇರ್ತೇನ್ ಬರೀ ಆದ್ರೆ ನಮ್ ಇಲ್ಲ ಬಿಜಾಪುರ ಮುಂದ ಒಂದ ಹಳ್ಳಿ ಆಗ್ತಿತ್ತಲ್ಲ ಹಿ ಹೋಗಕ ಬರಕ್ ಒಂದ್ಡ್ ಒಂದ್ ತಾಸ ಎರಡ್ ತಾಸ ಇತ್ತ್ ಅಂದ್ರೆ ನಡಿತತಿ ಬಾಳತ್ತ ಆದ್ರೆ ನಡಂಗಿಲ್ಲ ನಮಗ
ಹ್ಮ್ ಏನ್ ಮಾಡ್ಬೇಕ್ರಿ ನಮ್ ಮತ್ ಓದ್ಬೇಕಂದ್ರ ದೂರ್ ಇರಬೇಕಲ್ರರಿ ತಂದೆ ತಾಯಿ ನ್ ಬಿಟ್ಟ
ಅದು ಕರೆ ಬಿಡರಿಪ್ಪ ಈಗ ಯಾವಾಗ ಸೇಮ್ ಮುಗಿಸಕೊಂಡ್ ಯಾವಾಗ ಹೋಗದು ಇ ಇವರಿಗೆ ಸೆಮ್ ಮುಗಸ್ಕೊಂಡು ಯಾವಾಗ
ಈ ಏನ ಕೊಟ್ಟಿಲ್ರಿ ಪರೀಕ್ಷೆ ಯಾವಾಗದಾಗ ಗೊತ್ತಿಲ್ರಿ ಹಾವು
ಪೇಪರ್ಸ್ ಎಷ್ಟ ದಿನಕ್ ಕೊಡ್ತಾರ ಪೇಪರ್ ಪೇಪರ್ಸ್ ಪೇಪರ್ ಮುಗುದ್ಮೇಲೆ ಸುಟಿ ಯಾರ ಪೇಪರ್ ಮುಗದ್ ಮೆಲ್ ಪೂರ್ತಿ ಸೆಮ್ ಮುಗುದ ಎರಡ ದಿನ ಸುಟಿ ಕೊಡ್ತಾರ್ರೀ
ಹುರಿ ನಮ್ದು ಇದು ಅದ ರೀ ಒಬ್ಬ್ರ ಕೆೇಳಗ ಇರ್ತೀವಲ್ರರಿ ನಾವು ಅವ್ರರು ಹೇಳದಂಗ ಕೇಳ ಕಾತದರಿ ಸ್ವಂತ ಕಾಲೇಜ್ ಆದರ ನಾವೇ ಏನ್ ಬೇಕಾದ್ ಮಾಡ್ಕೊಬೋದ್ರಿ ಬಟ್ ಇನ್ನೊಬ್ಬ ತಲೆಗಿರ್ತವಂದರ ಮೇಲೆ ಅವರ ಹೇಳಿದ ಮಾಡ್ಬೇಕಲ್ರರಿ
ಹಾ ಹಾ ಹಾ ಹಾ ಹೆಂಗ್ ನಡದೈತ್ರಿ ಕಾಲೇಜ್ ಎಲ್ಲಾ
ಚೊಲೋ ಐತ್ರಿ ಗೊತ್ತಲ್ರಿ ಎಲ್ಲ ಕಾಲೇಜ್ ಹಣೆಬರ ಅಷ್ಟ ರೀ
ಹಾ ಅದು ಕರೆ ಬರಿಪ್ಪಾ ಏನ್ ನಿಮ್ ಕಾಲೇಜಾಗ ಪ್ಲೇಸ್ಮೆಂಟ್ ಅದು ಇದು ಅಂತ ಏನಾರೀ
ಹ ರೀ ನಮ ಮ್ಯಾಗ ಇರ್ತಾರಲ್ರಿ ಸೀನಿಯರ್ಸ್ ಅವ್ರಿಗೆಲ್ಲ ಹಾಕಿರ್ತವ್ರೀ
ಆಗ್ಯಾವ್ರೀ ನಿಮ್ ಕಾಲೇಜನ್ ಪ್ಲೇಸ್ಮೆಂಟ್ ಆಗ್ಯಾವನ್ರಿ ನಿಮ್ ಸೀನಿಯರ್ಸ್ ಅಕ್ಕಗಳಿಗೆ ಸಣ್ಣಗಳೊಳಿಗೆಲ್ಲ
ಆಗ್ಯಾವರಿ ಆಗ್ಯಾವರೀ
ಅಂದ್ರ ಒಂದ್ ನಂಬಿಕೆನ ಕೊಟ್ಟಾರ ಬರ್ರೀ ನಿಮ್ ಕಾಲೇಜ್ ಅವರು ಇಂತವ ಆತವ ಹಂಗ ಹಿಂಗ ಕಾಲೇಜು ಎಂತ ಜಾಯಿನ್ ಆದ್ರ ಮಾಡ ಅಂತ ಹೇಳಿ ಮಾಡ್ಕೊಡ್ತೇನೆ ನನ್ನ ಚಲೋ ಅಲ್ರರಿ ಮತ್ತೇನ್ ಬೇಕ್ ಈಗ ಅಟ್ಟೆಲ್ಲಾ ಊಟ ಬಿಟ್ಟು ಅಪ್ಪವನ್ ಬಿಟ್ಟ ದೂರ ಇದು ಇದ್ದು ಮಾಡಿ
ಹಾರೀ ಮತ್ತ ಪ್ರವಾಸಲ್ಲ ಹೋಗಿದ್ರಿ ಏನ್ ರೀ ಹಲೋ ಪ್ರವಾಸ ಹೋಗಿದ್ದಿರಿ ಹಲೋ
ಹಲೋ ಹಾ ಕೇಳ್ಸ ಆತದೆ ಹೇಳರೀ
ಪ್ರವಾಸ ಹೋಗಿದ್ದೀ ರೀ ಆ ರೀ ಹೋಗಿ ಇದ್ದೀವು ನೋಡರಿ ಎಲ್ಲೋಗಿದ್ದಿರೀ ಹಾ ತಿರುಪತಿಗೆ ಹೋಗಿದ್ದೀವಿ ರೀ
ನಾವ್ ಈ ಕಡೆ ಇದಕ್ಕೆ ಆ ಕಡೆ ಬಾಗಲ್ಕೋಟ್ ನಿಮ್ ಕಡೆನ ಬಾಗಲ್ಕೋಟ್ ಎಲ್ಲ ಸುತ್ತಾಕೊಂಡ್ ಅಂಬುಲಿ ಹೋಗ್ ಬಂದೀವ್ರಿ
ಹೌದ್ರಿ ನಾವೇ ಇಲ್ಲೇ ತಿರುಪತಿಗೆ ಹೋಗಿದ್ದೀವ್ರಿ
ತಿರುಪತಿ ಏನ್ ಯಾರ್ಯಾರು ಹೋಗಿದ್ರು ಏನ್ ಗೆಳೆತಯರ್ ಕೂಡ ಹೋಗಿದ್ರನು ಇಸು ಮಂದಿ
ಇದ್ದೀವ್ರರಿ ಒಂದ್ ಹತ್ತ ಹನ್ನೆರಡು ಜನ ಹೋಗಿದ್ದೀವ್ರರಿ
ಹ ಹಾ ಹಾ ಹೆಂಗ ಏನು ಬಸ್ಸಿಗೆ ಹೋಗಿದ್ರೆ ಟ್ರೈನಿಿಗೆ ಹೋಗಿದ್ರೆ
ನಮ್ಗೆಳೀತಿದ್ದಿಲ್ರರಿ ಅವ್ರ ಮನಿ ಅವ್ರ ಊರಿಂದ ಫುಲ್ ಡೈರೆಕ್ಟ್ ತಿರುಪತಿ ಬಸ್ ಇದ್ ರೀ ಆ ತಿರುಪತಿ ಬಸ್ ಅತ್ತತಿ ಅದ ಯಾವ್ದೋ ಕಾಂಪ್ಲೆಕ್ ಮುಂದ್ ಇಲ್ಸಿತ್ ರೀ ಅದ ಆ ಕಾಂಪ್ಲೆಕ್ಸ್ ಮುಂದ್ ಇದ ಅಲ್ಲಿ ಟಿ ಕೇಟ್ ಏನೋ ಕೊಡ್ತಾರಂತ್ರಿ ಫ್ರೀ ದರ್ಶನ ನಮ್ಗೂ ಗೊತ್ತಿರ್ಲಲ್ರಿ ಯಾಕಿನೇ ಕರ್ಕೊಂಡ್ ಹೋಗಿದ್ಲ ಹಾ ರೀ ಅದ ಏನ ಆಧಾರ್ ಕಾರ್ಡ್ ತೋರ್ಸ ಕೊಡ್ತಾರತ್ರಿ ಅಲ್ಲಿ ಹಲೋ ಹಲೋ ಹಲೋ ಕ ಅಲ್ಲ ಫ್ರೀ ದರ್ಶನ ಏನೋ ಕೊಡ್ತಾರಲ್ರಿ ಹಲೋ ಹಲೋ
ಕೆಸ ಆತದ್ರ ಇಲ್ರರಿ ನಾವ್ ಮಾತಾಡೋದು
ಈಗ್ ಕೆಸ ಆಗತೈತ್ ನೋಡ್ರಿ
ಹ ಒಂದ್ ಸ್ವಲ್ಪ ಇಲ್ಲಿ ನೆಟ್ವರ್ಕ್ ಇಶೂ ಐತ್ರಿ ಅದ
ಹೌದ್ರಿ ಹಲೋ ಇಲ್ರಿ ಕೇಳ ಹೊಲ್ತ್ರಿ ಸೊಪ್ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತ ನೋಡ್ರೀ ಹ್ಮ ಹಾ ಕೆಲ್ಸ ಹಾ ಕೆಲ್ಸ ಆಕತತಿ ಹೇಳ್ರಿ
ಹಾ ಹಾ ಹೆಂಗ ಹೋಗಿದ್ರರು ತಿರುಪತಿಗೆ ಬಸ್ಗ ಹೋಗಿದ್ರ ಅನ್ಲ್ರರಿ
ಹಾ ರೀ ಬಸ್ನ ಹೋಗಿದ್ದುರೀ ಮತ್ ಅಲ್ಲೇನ ಫ್ರೀ ಟಿಕೆಟ್ ಕೊಡ್ತಾರಂತರಿ ಆಧಾರ್ ಕಾರ್ಡ್ ತೋರ್ಸಿದ್ರ
ಹ್ಮ ಹಾ
ಹಾ ಆಧಾರ್ ಕಾರ್ಡ್ ತಗೊಂಡ್ ಹೋಗಿದವಿ ರೀ ಆಕಿನೇ ಕರ್ಕೊಂಡ್ ಹೋಗಿದ್ದಿಲ್ರರಿ ಮತ್ ಮೆಟ್ಲ ಕತ್ಕೊಂಡು ಕರ್ಕೊಂಡು ಹೋಗಿದ್ದೇಳರಿ
ಯಾವ ಯಾವ್ದಲ್ಲ ಮೂರ್ ತರ ಮದಾವತ್ರಿ ಯಾವ ಮೆಟ್ಲು ದಾಗ ಹೋಗಿದ್ರಿ
ಅಲ್ಪುರಿ ಹೋಗಿದೀರಿ ಅವ ಏನ ಜಾಸ್ತಿ ಇರ್ತಾವ ಅಂತ ಅಲ್ರಿ ಮೆಟ್ಲ
ಹ್ಮ್ ಹ್ಮ್ ಏನ್ ಬಾಳ ಸುಸ್ತ ಆತದ್ರಿ
ಹ್ಮ್ ರೀ ರಗಡ್ ಆಗತ್ರಿ ಹತ್ತದಷ್ಟ್ರಲ್ಲಿ ಹಂಗ ಕೂತು ಎದ್ದ ಕೊತ್ತ ಹೋಗಿದ್ದರಿ
ಹ್ಮ್ ಹ್ಮ್ ಹ್ಮ್
ರಗಡ್ ಹೋಗತ್ರಿ ಚಲೋ ಆಯತ್ ಆತ್ರಿ ದರ್ಶನ ಎಲ್ಲ ಚಲೋ ಆತ್ರಿ ಅಂದ್ರಿ ಹಿಂಗೇಏನೋ ಅದು ನಾಲ್ಕ ಎಲ್ಲಾ ಏನೋ ಪೂಜೆ ಮಾಡ್ತಾರಂದ್ರೀ ಆರ್ತಿ ನ ಸ ಮಾಡ್ಕೊಂಡ್ ಹೊರ ಬಂದಿರಿ ಅವಾಗ ಚಲೋ ಅತ್ರಿ ಪೊಲೀಸ್ರ ನಿಂದಿಸ್ತಾರೀ ಅಲ್ಲಿ ಏನ ಆರ್ತಿ ಆಗುತ್ತಾನ
ಹೊರಗಡೆ ಇಲ್ಲನ್ರಿ ಆರ್ತಿ ಮುಗತ ನಾ
ಹಾ ಬಿಡದಿಲ್ರಿ ಇಲ್ಲ ಹೊರಗೆ ನಿಂತಿರ್ಸಿದ್ರಿ ಹೊರಗೆ ಎಲ್ಲಾ ಆಗಿ ಹ್ಮ್ ಬಂದಿವ್ರಿ ಮತ್ತೆ ರಗಡ ಆಗ್ ಬಿಟ್ಟಿತ್ತಲ್ರಿ ಹಂಗೆ ಸೊಪತ್ತು ಗುಡಿ ಮುಂದ ಕುೂಡ್ತಿವಿ ಮತ್ತು ಉಂಡಿ ಪಂಡಿಗೆ ಕೊಡು ತಗೊಂಡ್ ಬಂದೀವ್ರಿ
ಹ್ಮ್ ಹುಂಡಿ ಏನು ರೊಕ್ಕ ಕೊಟ್ಟು ತಗೋಬೇಕೆನು ಕೊಡ್ತ ಹುಂಡಿ ಅವ್ರಬಳಿದಾಗ
ಒಂದ್ ಟಿಕೆಟಿಗೆ ಒಂದ್ ಟಿಕೆಟ್ ಒಂದ್ ಉಂಡಿ ಒಂದು ಕೊಡ್ತಾರೀ ಫ್ರೀ ನೋಗ್ ಮತ್ ಬೇಕಾತ್ಂದ್ರ ನೀವ್ ಬಾಳತ್ ಮತ್ ಎಕ್ಸ್ಟ್ರಾ ತಗೋಬೇಕ್ರಿ
ಆದ್ರೆ ಒಂದು ಉಂಡಿಗೆ ಎೀ ಎಕ್ಸ್ಟ್ರಾ ತಗೋತ ಅಂದ್ರ ಅಲ್ಲಿ
ಒಂದ್ ಉಂಡಿಗೊಂದು ಎಷ್ಟನ್ರಿ ನಾ ತಗೊಳಿಲ್ರಿ ಒಂದ್ ಐವತ್ತು ಹತ್ರುಪಾಯಿ ಇರ್ಬೇಕಕ್ ಅನ್ಕೋತನ್ ನಮ್ ಗೆಳತಿರಲ್ಲ ತಗೊಂಡಂದ್ರಿ
ಹ್ಮ್ ಹ್ಮ್ ಹ್ಮ್ ಹ್ಮ್ ಒಂದು್ ಉ್ಣಿಗೆ ಐವತ್ ರೂಪಾಯಿ ರೀ ಹಾ ಹಾ ಅಂದ್ರರು ಅಂದ್ರ ಎಲ್ಲಾ ದೇವ್ರ ಗುಡಿ ಅತ್ತೆಲ್ಲಾ ನೋಡ್ ಬಂದಿರ ನ ಹೋಗಿ ಮಾಡಿ
ಅಲ್ಲೇ ದೇವ್ರ ಬಳಿ ಒಂದ ವಾಟರ್ ಫಾಲ್ಸ್ ಐತ್ರಿ ಅಲ್ಲಿ ಹೋಗಿದ್ದೇವ್ರಿ
ಹ್ಮ್ ಹ್ಮ್ ಹ್ಮ್
ಅಲ್ಲಿ ಹೋಗಿ ಮತ್ತ ಅಲ್ಲಿ ಝೂ ಐತ ಅಲ್ರಿ
ಬಾಳನ್ ಒೊ ಜಾಗ ತಿರುಪತಿ
ಊರಿ ಒಂದ್ ಎನ್ ತಂಬತ್ ಜಾಗ ಬರೀ ನೋಡ
ಎಷ್ಟು ಇಷ್ಟು ನೋಡ್ದನ್ಿ ಇಷ್ಟು ಪ್ರಿಯಾರಿ
ಹ್ ಅಷ್ಟು ತಿರ್ಗದಿಲ್ರರಿ ಅದು ಒಂದ್ ವಾಟರ್ಫಾಲ್ ಒಂದ್ ದೇವ್ರ ತ್ರಿ ಅಲ್ಲೊಂದ್ ಹೋಗ್ ಬಂದಿ್ರರಿ ಮತ್ತೆ ಇದೇನ್ರೀ ಇ ಜೂ ಹೋಗಿದವಿೀ ಪ್ರಾಣಿ ನೋಡ ಅದೇ ಒಂದ್ ದಿನ ಆತ್ರಿ ದೊಡ್ಡದ ಇತ್ರಿ ಅದು ಎಲ್ಲಾ ಪ್ರಾಣಿ ನೀ ನೋಡ್ ಒಂಬಷ್ಟ್ರಲ್ಲಿ ಟೈಮೇ ಆಗೋಗೇತಿರಿ
ಮತ್ತೆ ಏನು ಇ ಬಾಗ ಎ ತೊಂಡ್ರ್ತಲ್ ಅ ಕಷ್ಟ
ಏನ್ ಇಲ್ರಿ ಎಲ್ಲಾರು ಒಂದೊಂದ ತಗೊಂಡ್ ಹೋಗಿದೀವ್ರರಿ ಹೆಗ್ಲಿ ಕಕೊಂಡ ಬ್ಯಾಗ್ ತೊಗೊಂಡ್ ಹೋಗಿದೀವ್ರರಿ
ಹೆಗ ಹೆಗಲಿ ಹೆಗಲಿ ಜಕು ಮಟ್ಟತಾ ಸರಿಯಲಿ
ಇಲ್ರಿ ಅಲ್ಲಿ ತಳಗ ಒಂದ ಕಂರ್ ಇರ್ತರಿ ಅಲ್ಲಿ ಕೊಟ್ರೋ ಅವರು ನಮ್ ದಶ ಆದ್ಮ್ಯಾಗ ಟೋಕನ್ ಕೊಟ್ಟಿರ್ತರಿ ಆ ಟೋಕನ್ ನಾವ್ ಎಲ್ಲಾ ನಾವು ದಶಮ ಉತ್ಸ ಸ್್ಮ್ಯಾ ಬಂದಿರ್ತವ್ರಿ ಅವು ಗುಡಿತಲೆ ಆ ಟೋಕನ್ ಅಲ್ಲಿ ಕೊಟ್ರಿ ಆ ರೀ ಮತ್ ಫೋನ್ ಇರಂಗಿಲ್ಲ ಅ್ರ ಫೋನು ಅಲ್ಲೇ ಕೊಟ್ಟೋಗ್ಬೇಕು ರೀ ಎಲ್ಲ
ಹ ಹ ಅಂದ್ರೆ ಈಗ ಒಂದು ಬ್ಯಾಗಿಿಗೆ ಎಷ್ಟು ಕೊರಿ ಅಲ್ಲಿ
ರೊಕ್ಕವಿಕ್ಕ ಇಲ್ರಿ ಹಂಗಗೆ ಇಟ್ಟುಕೋತಾರೀ ಅವ್ರ ಹ ರೀ ಎಲ್ಲ ಎಲ್ಲ ಫ್ರೀ ನೀ ಮ್ಯಾಗ ಅಲ್ ಬಸ್ ಬಿಡ್ತಾರಾರಿೀ ಅಲ್ಲಿ ಸ್ವಲ್ಪ್ ಜಾಗ ಅದಾವ್ರೀ ಬೇರೆ ಬೇರೆ ಗುಡಿಗಳು ಅಲ್ಲಿ ಫ್ರೀ ಹತ್ತಿ ಎಲ್ಲಾರೂ ಇಳಿಬೋದ್ರಿ ಒಂಂತರ ಫ್ರೀ ಅಲ್ಲ ಎಲ್ಲರ ಓಡಾಡ್ಬೋುದು
ಅಲ್ಲ ಎಲ್ಲ ಅಂದ್ರ ಅದ್ ತಿರುಪತಿಯ ಬಾಳೋ ಐತಿ ಅಂತ ಎಾ ಕೇಳ್ಪಟ್ಟೇನ್ ಎಲ್ಲಾರು ಹೇಳಂಗಐತೆ ಅಲ್ಪ ಇದು
ಚಲೋ ಆಐತ್ರಿ ಎಲ್ಲಾ ಚಲೋ ಫುಲ್ ಕ್ಲೀನ್ ಎಲ್ಲಾ ಮಾಡಿರ್ತಾರ ಒಂದ್ಸರ್ತಿ ಹೋಗ್ಬರ್ರಿ ಹೋಗ್ ಬಂದ ನಮ್ ಫೋನ್ ಹಚ್ಚರಿ ಮತ್ತ ಹೆಂಗೇಐತೆತ್ ಹೇಳ್ರಿ ನಮ್ಗೆ
ಹಾ ಹೋಗ್ಬೇಕಾದ ತಂದಕೊಂಡ ಇದ್ರಿ ನ ಚಂಗಗೆ ಹೇಳ್ತನಿ ಎಲ್ಲಾರ ಕೂಡಿ ಹೋಗ್ಬೇಕಿ ಎ
ಹೋಗ್ಬರ್ರಿ ಮತ್ತತ್ ಕಖಾಲ ಇದ್ದ ಫೋನ್ ಹಚ್ಚ್ರರಿ
ಹೇಳಗೆ
ಕಾಲ ಇದ್ದ
ಹಾ ಹಾ ಆಯ್ತು್ತು
ಹ